ಏನತಿ ನೀನಾದ್ರೂ ನೆನ್ಸ್ಕಳಲ್ಲ ನೆನ್ಸ್ಕ ಕರೆ ಮಾಡುದ್ರು ಕರೆ ಎತ್ತದ್ದು ಇಷ್ಟು ಸಮಯ ಮಾಡ್ತಿಯಲ್ಲ
ತಾನೆ ಅದು ಕೇಳಿಸಲಿಲ್ಲ ನಮ್ಮಮ್ಮ ಕರೆ ಮಾಡ್ತ ತವ್ರ ಅಂತ ನೀನೇ ಇಟ್ಬಿಟ್ಟು ಓದೆ
ಇಟ್ಬಿಟ್ಟು ಹೋದೆ ನಿನ್ ತಪ್ಪಲ್ಲ ಗಣತ್ತ ಈಗ ಕೇಳಿಸಸ್ತಿಲ್ಲ ಅಂತಂದ್ರೆ ಈಗ ಈ ಸುಮಾರು ಈ ಮಳೆ ಬರೋದ್ರಿಂದ ತುಂಬಾ ಇದಾಗತ್ ನೋಡುಿಡ
ಹೌದು ಅಂತರ್ಜಾಲ ಮಟ್ಟ ಸ್ವಲ್ಪ ಕಡಿಮೆ ಆಗ್ ಕೊಡುತ್ತೆ
ಹ್ಮ್ ಅಷ್ಟೆ ಏನು ಸಿಗೋದೆಲ್ಲ ಗುರುಗಿಳತಿ ನಾವೀಗ
ತ್ತಾ
ಈಗ ಕೆಲಸ್ತ ಈಗ ಕೆಳಸ್ತೈತ ಗಿಡತಿ ಈಗ ಮಳೆ ಕಮ್ಮಿ ಆಗೈತೆ
ಆವಾಗ್ಲೇ ನಾನು ನಾನು ಮಾತಾಡ್ತಿದ್ದೀನಿ ನೀನ್ ಮಾತಾಡ್ತಿದ್ದೆ ನೀನ್ ಪಾಡಿಗೆ ಪಡ ನಾನ್ ದರ್
ಹ್ಮ್ ಹ್ಮ್ ಕೇಳ್ಸಿಲ್ಲ ಮತ್ತೆ ಆಮೇಲೆ ನಾನ್ ಅಮ್ಮ ಕರೆ ಮಾಡಿದ್ರು ಅವ್ರ ಜೊತೆ ಎಲ್ಲಾ ಮಾತಾಡಾಯ್ತು ಮತ್ತೆ ಆಮೇಲೆ ಅಯೋ ಗೆಳತಿಗ್ ಬೇರೆ ಮಾಡ್ಬೇಕಲ್ಲಪ್ಪ ಅವ್ಳ್ ಮಾತಾಡಿದ ನೋ ಸರಿಯ ಆಗಿ ನಮ್ ಕೆಲಸ್ಲೇಲ್ವಪ್ಪ ಅಂದಬಿಟ್ಟು ಯ ಹ್ಮ ಗೆಳತ್ತತಿ ಪರೀಕ್ಷೆ ಮುಗೀಿತಲ್ಲ ಉಊರಿಗ್ ಬಾ ಹೋಗಮ್ಮ ಅಂತ ಮಾಡಿದ್ದೆ ಹ್ಮ್್ಮ ಹ ಮತ್ತೆ ಇನ್ನೇನ್ ಗೊತ್ತ ಹೇಳತಿ ಈಗ ಈಗ ಹ ನಾನ್ದ್ರೂ ಬರ್ತೀನಿ ನಾನ ಯಾವ್ದೋ ಇಲ್ಲಿ ದೇವಸ್ಥಾನಕ್ ಹೋಗೋದೈತೆ ಅದು ಮುಗಿಸಿಿ ಬರ್ತ ತನಿ ಅಂದೆ ಇಲ್ಲ ಬಂದ ಬರ್ಬೇಕ ಯಾಕಲ್ಲಮ್ಮ ಇದೇ ದೇವಸ್ಥಾನಕ್ಕೆ ಹೋಗಿ ಅವವನ ನಾಳೆನೇ ಅಂದ್ರು ಆಗಲ್ಲ ಬಾಳ ಸುಸ್ತಾಗಿರುತ್ತೆ ಆಮೇಲೆ ಬರ್ತೀನಿ ಅಂದೆ ನಂದು ಬೇರೆ ಏನೋ ಸ್ವಲ್ಪ ಇದ್ತಿ
ಹೌ
ಹ್ಮ್ ನೋಡ್ಬೇಕು ಎಲ್ಲೋ ಸ್ವಲ್ಪ ಕೆಲಸ ಆಯ್ತದೆ ಎಲ್ಲ ಮುಗಸ ಹೋಗ್ಬೇಕು ಬುಧವಾರ ಬೆಳಗ್ನ ಹೋಗ್ಬೇಕು ನಮ್ಮ್ ಮನೇಲಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಅವ್ರೆ ಅಲ್ಲೂ ಮನೆ ದೇವ್ರಿಗೆ ಕಳ್ಸ
ಮ್ಮ ಅಲ ನೀನು ಈ ಗರು ಉದ್ಯೋಗ ಮ
ಏನ್ ಹೇಳತಿ ಏನ ಕೇಳಿಸ್ದ ಇಲ್ಲ ನಂಗೆ ಕೇಳಸ್ೈತಿ ಮ ಹೇಳು ಈಗ
ನಮ್ಮನಿಂದ ನಮ್ಮನೆ ಕಡೆ ಇರೋ ದೇವಸ್ಥಾನಕ್ಕೆ ಅಲ್ಲ ನೀನು ಹೋಗೋದು
ಏನ್ ಗೆಳತಿ
ನಮ್ಮ ಮನೆಯಿಂದ ಅಂದ್ರೆ ನಮ್ಮ ಮನೆ ಕಡೆ ಇರೋ ದೇವಸ್ಥಾನಕ್ಕೆ ಅಲ್ಲಾ ನೀನು ಹೋಗೋದು
ಅಯ್ಯೋ ಅದೆಲ್ಲಾಗಿ ಇರತ್ತತಿ ಇನ್ನೊಂದು ನಮ್ಮ್ ಮನೆ ದೇವ್ರು ಎರಡು ದೇವರು ಐತೆ ಗಂಡ ದೇವ್ರು ಎಂಡೇವರು ಮೇಲ್ಕೋಟೆ ಮೇಲ್ಕೋಟೆ ಅಂತ ಒಂದಐತೆ ಒಂದು ಯಯೂರಮ್ ಅ ಬಂದ ಅದು ನಮ್ಮ ಅಮ್ಮನ ಮನೆ ದೇವರು ನಿಮ್ಮ್ ಮನೆ ಹತ್ರ ಇರೋದು ಇನ್ನೊಂದ ಇರೋದು ಇದು ಕುಣಿಗಲ್ ಯಾಕ ಒಂದು ಎಲ್ಲೋ ದೂರ ಆಯ್ತಿದ್ದು ಸು ಎಲ್ಲೋ ಒಂದ ಐದ್ ಗಿರತಿ ನಮ್ಗೆ ಏನ್ ಗೊತ್ತಿರುತ್ತೆೇಳಗೆಳತಿ ಅದೆಲ್ಲ ಫುಲ್ಲು ಎಲ್ಲ ಅಷ್ಟೊಂದ ಎಲ್ಲ ಯಾವಾಗೂ ಹೋಗಿರೋದು ಮತ್ತೆ ಹೋಗಿಲ್ಲ ನಾವು ನಾವ್ ಮನೇಲಿ ಬೈತಾರ ಹೋದಾಗೆಲ್ಲಾ ಅಲ್ಲೇ ಹೋಗಿದ್ದೆ ನಮ್ದು ಪರೀಕ್ಷೆ ಇಿರು ಪರೀಕ್ಷೆ ಮುಗಿದ ಮೇಲೆ ಹೋಗಿದ್ದೆ ಊರಿಗೆ ಗ ಹೋದಾಗ ನಾ ಮನೇಲಿ ಕರದ್ ಹೋಗೋಣ ಅಂತ ಹಾ ನಾನು ಇಲ್ಲ ಸಲಿ ಬಂದ ಹೋಗೋಣ ಅಂತ ಅಂದೇನ ಒಪ್ಪ ಬೈತಿದ್ರು ಇದೇ ಹೇಳ್ತಿಯಲ್ಲಮ್ಮ ನೀನು ಯಾವಾಗ್ಲುೂ ಬಂದಾಗಲ್ಲ ಅಂತ
ಕೆೇಸ್ಕಳ್ದಿರಾ ಹೋಗ ಹೋಗ್ಬಿಟ್ಟೆ
ಓ ಓ ಗೆಳತಿ ಹ ಗೆಳತಿ ಅದಕ್ಕೂ ಮುಂಚೆ ನೀನು ತಾಳಿಪಟ್ ಮಾಡ್ತಿಯಲ್ಲ ದಳು ಗೆಳತಿ ನಾನು ಅಮ್ಮ ಕೈಲ್ ಮಾಡಸ್ಕೊ ತಿನ್ಬೇಕು ಈ ಮಳೆಗೂ ಚಳಿಗೂ ಅದು ತಿಂದ್ರೆ ಬಹಳ ಚೆನ್ನಾಗಿರುತ್ತಲ್ಲ ಗೆಳತಿ
ತಾಲಿಪಟ್ಟು ಹೆಂಗ್ ಮಾಡದಂದ್ರೆ
ಅದ್ ನಿಧಾನು ಹೇಳು ನೀನು ಬೇಕು ಬೇಗ ಹೇಳಳ್ಬೇಡ ನನ್ಗೆ ಅ ಅಷ್ಟು ಅರ್ಥನು ಅಂದ್ರೆ ಅಷ್ಟು ತಲೆಗೆ ಸಡನ್ ಇದಾಗಿ ಹೋಗಲ್ಲ ಸುಲಭವಾಗಿ ಇದ ಅನ್ ಕೇಳಿದ್ರೆ ನಾನೊಂದು ಪೆನ್ನು ಪೇಪರ್ ತಗೊಂಡಿ ಒಂದೊಂದೆ ಅಕ್ಷರ ಬರ್ಕೊಂಡಿ ಅರ್ಥ ಮಾಡ್ಕೊಂಡು ಮತ್ತೆ ನನ್ನ ಅಮ್ಮ ಹ ಎಲ್ಲಾ ಸುಲಭವಾಗಿ ಹೇಳ್ತೀನಿ ಏನೇನ್ ಮಾಡ್ಬೇಕು ಏನೇನ್ ಓ ಇದ ಹಾಕ್ಬೇಕಂತ
ಕೊಡ್ತೀನಿ ಹೆಂಗೆ ಅಂತ ಇವಾಗ ಒಂದ್ ಒಂದ್ ಸತ ಹೇಳ್ತೀನಿ ಕೇಸ್ಕೋ
ಹ್ಮ ಆಯ್ತು ಹೇಳು ಗೆಳತಿ ನೀನ್ ಹೇಳೋದ ಹೆಚ್ಚೋ ನನ್ ಕೇಳೋದ ಹೆಚ್ಚೋ ಹೇಳು
ನಮ್ಮ್ ಕಡೆ ಹೆ ಮಾಡ
ಹೆಂಗ ಅಯ್ಯೋ ಗೆಳತಿ ಕೇಳಸ್ತಾನೆ ಇಲ್ಲ ಗೆಳತಿ ಯಾಕೋ ಹೇಳಿ ಈಗ ಹ್ಮ ಹ್ಮ್ ಗೆಳತಿ ಹೇಳೆ ಕೇೇಳಸ್ತಿಲ್ವಾ ಹಲೋ ಕೇಳಿಸ್ತಿಲ್ವೇನೆೇ
ಆಐಲ್ಲ ಹಿಟ್ನ್ನ ತಗೋದ್ವಿ
ಈ ಕೇಳಿಸ್ತ ಐತ್ ಕಣೆ ಯಾಕೆ ಎಷ್ಟು ಕೋಪ ಮಾಡ್ಕೋತ ನನ್ ಮೇಲೆ ಇದು ಮಳೆ ಬರತ್ತ ಇದ್ರಿಂದ ನನ್ಗೆ ಅಷ್ಟೊಂದು ಕೇಳ್ಸಲ್ಲ ನಿಧಾನವಾಗಿ ಹೇಳು ಅದಕ್ಕೆ
ಇವಾಗ ಹಾ ಇವಾಗ ಕೇಳಿಸತಿತ್ತಾ ಆಾಗ್ಲಿಂದ ನಾನು ನಿಧಾನವಾಗನೇ ಹೇಳ್ತಿರೋದು ಅಲ್ಲಿ ನಿಮ್ಮ ವಸತಿನಿ ಅಲ್ಲ ಅಲ್ಲ ನಿಮ್ಮ ವಸತಿ ನಿಲಯದಲ್ಲಿ ಅಂತರ್ಜಾಲ ಮಟ್ಟ ಕಡಿಮೆ ಆಗಿದೆ
ಅಂತರ್ಜಾಲ ಯಾಕೆ ಕಡಿಮೆ ಆಗಿದೆ ಅಂದ್ರೆ ತುಂಬಾ ತುಂಬಾ ಧಾರಾಕಾರವಾದ ಮಳೆ ಬರೋದ್ರಿಂದ ಸಿಡಡು ಬರೋದ್ರಿಂದ ಗುಡುಗು ಬರೋದ್ರಿಂದ ಮಿಂಚೂ ಬರೋದ್ರಿಂದ ಕಡಿಮೆ ಆಗಿದೆ
ಆಯ್ತು ಇವಾಗ ಹೇಳ್ತ
ಹ್ಮ್ ಹೇಳು
ಸ್ವಲ್ಪ ಜೋಳದಿಟ್ಟು ಸ್ವಲ್ಪ ಸ್ವಲ್ಪ ಗೋಧಿ ಹಿಟ್ಟು ಸ್ವಲ್ಪ ಅಕ್ಕಿ ಹಿಟ್ಟು ಸ್ವಲ್ಪ ಕಡಲೆ ಹಿಟ್ಟು ತಗೋಬೇಕು ತಗೊಂಡು ಅದ್ರಲ್ಲಿ ಆ ಜೀರಿಗೆ ಅಜ್ವಾನ ಒಂದ್ ಸ್ವಲ್ಪ ಅಂದ್ರೆ ನಿಂಗೆ ಹಸ ಹಸಿ ಖಾರ ಬೇಕಿದ್ರೆ ಆ ಹಸಿ ಮೆಣ್ಸಿನ್ಕಾಯಿ ಇರತ್ತಲ್ಲಾ
ಹ್ಮ ಗಿಳತಿ
ಇಲ್ಲ ಮಿಕ್ಸರ್ಗೆ ಹಾಕ ಹಾಕೊಂಡು ಹಾಕೋಬೇಕು ಅದ್ರಲ್ಲಿ ಕೋತಂಬ್ರಿ ಮತ್ತೆ ಏನು ಸ್ವಲ್ಪ ಜೀರಿಗೆ ಉಪ್ಪು ನಿಂಗೆ ಎಷ್ಟ ಬೇಕಷ್ಟು ಮತ್ತೆ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಎಲ್ಲಾ ಹಾಕ್ಬಿಟ್ಟು ಟ್ಟ ಕುಟ್ಟಿ ಅದು ಹಿಟ್ಟೆಲ್ಲ ಹಾಕಿರ್ತಲ್ಲ ಮಿಕ್ಸ್ ಮಾಡಿರ್ ಲ್ಲ ಅದುಾ ಬು ಆಮೇಲೆ ಎಲ್ಲ ತರಕಾರಿ ಅಂದ್ರೆ ಇದು ಗಜ್ಜರಿ ಮೂಲಂಗಿ ಈರುಳ್ಳಿ ಇದೆಲ್ಲಾ ಚಿಕ್ಕ ಚಿಕ್ಕದಾಗಿಹ ಏನು ಕತ್ತರಿಸಿ ಅದ್ರಲ್ಲಿ ಹಾಕ್ಬೇಕು
ಹೌದ ಗಣತಿ
ಮತ್ತುತ್ತ ಕೊತ್ತಂಬರಿ ಸೊಪ್ಪಿದ್ರೆ ಅದನ್ನು ಫುಲ್ಲ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಅದಕ್ಕೆ ಹಾಕ್ಬೇಕು
ಎಲ್ಲ ಕಟಕಟ ಅಂತ ಕಟ್ ಮಾಡ್ಬೇಕು ಪಟ ಪಟ ಅಂತ ಕಟ್ ಮಾಡ್ಬೇಕು ಹೇಳು
ಹೆಂಗೆ ನಿಂಗೆ ಹೆಂಗೆ ಬರುತ್ತೆ ಹೆಂಗೆ ಕತ್ತರಿಸಿ ಹಾಕ್
ನಾವ್ ಹಿಂಗ್ ಕಟ್ ಮಾಡ್ತಿೀವಿ ಗೊತ್ತಾ ಪಟಾಪಟಾ ಚಕ ಚಕ ಬೆಳ್ಳುಳ್ಳಿ ಕಬಾಬ್ ರ ಪಟ ಪಟ ಚಕ ಚಕ ಚಕ ಚಕ ಪಟ ಪಟ ತರ ಕೆಟ್ಟ ಮಾಡ್ತೇವಿ ಹ್ಮ ಆಯ್ತು ಹ್ಮ್ ಸರಿ ಆಯ್ತು ಮೂಗಿಳ
ಅದನ್ನ ಕಲ್ಸಿ ಅಂದ್ರೆ ಫುಲ್ಲು ಹಿಂಗೆ ಏನು ನೀರ್ ನೀರ್ ಆತರ ಇರಬಾರ್ದು ಗಟ್ಟಿಯಾಗಿರ್ಬೇಕು ಸ್ವಲ್ಪ
ಹೌದು ಹೇಳತಿ ಅಂದ್ರೆ
ಅಂದ್ರೆ ನಿಂಗೆ ಎ ತಟ್ಟಕ್ಕೆ ಹಾ ಹಂಗಿರ್ಬಾರ್ದು ಆಥರನೂ ಮಾಡ್ಕೊಬಹದು ಅಂದ್ರೆ ಈ ರೊಟ್ಟಿ ತಟ್ಟ ತರ ಆತರನು ಮಾಡ್ಕೋಬೋುದು ಅಂದ್ರೆ ಆತರ ರೊಟ್ಟಿ ತಟ್ಟ ತರ ಮಾಡಿದ್ರೇನೆ
ಬಾಳ ರುಚಿ ಇರುತ್ತಾ ದೋಸೆ ತರ ಮಾಡೋದ್ಗಿಂತರುಿ ಈ ತರ ಮಾಡಿದ್ರೆ ಬಾಳ ರುಚಿ
ಹಾ ಅದ್ರಲ್ಲಿ ಆಯ್ತು ಒಂದ್ ಸ್ವಲ್ಪ ನೆನೆಯಕ್ ಬಿಟ್ಟು ಆಮೇಲೆ ಮಾಡ್ಕೊಂಡು ಅದಕ್ಕೆ ಬೇಕಿದ್ರೆ ಕೊಬ್ಬರಿ ಚಟ್ನಿ ಮಾಡ್ಕೋಬಹದು ನೀನು ಕೊಬ್ಬರಿ ಚಟ್ನಿ ಹೆಂಗ್ ಮಾಡ್ತಾರ ಅಂದ್ರೆ ಕೊಬ್ಬರಿನ ತುರ್ದಿ ಮತ್ತೆ ಅದ್ರಲ್ಲಿ ಸ್ವಲ್ಪ ಕಡ್ಲೆ ಬೀಜ ಪುಟ್ಟಾಣಿ ಜೀರಿಗೆ ಉಪ್ಪ ಉಪ್ಪು ಸ ಮತ್ತೇನು ಬೆಳ್ಳುಳ್ಳಿ ಕರಿಬೇವು ಕೊತ್ತಂಬರಿ ಎಲ್ಲಾ ಹಾಕ್ಬಿಟ್ಟು ಮಿಕ್ಸರ್ ಹಾಕ್ ಹಾಕಿ ಸಣ್ಣದಾಗಿ ಹಾಕ ರುಬ್ಕೊಂಡು ತಗ್ದಿಟ್ಕೋಬೇಕು ಅಷ್ಟ್ರಲ್ಲಿ ಹಿಟ್ಟ ನೆನ್ ಇರುತ್ತ ಅದನ್ನ ತ ಈ ಹಂಚೊಳಗ ಹಾಕ್ಬಿಟ್ರೆ ತವೆ ಒಳಗ ಹಾಕ್ಬಿಟ್ರಿ
ಹ ಓ ಹೌದಳತಿ ಇದು ಮಳೆ ಕಾಲದಲ್ಲಿ ಬಾಳ ರುಚಿ ಕೊಡುತ್ತು ಮಾಡಕ ತಿಂದ್ರೆ ಚಳಿಗೆ ಮಾಮೂಲಿ ಇದಕ್ಕೆ ಸುಲಭ ಆದ ಸಮಯದಲ್ಲೇ ಮಾಡ್ಬಹುದು ಅದು ಜಾಸ್ತಿ ಸಮಯ ತಗೊಳ ತಗಲತ್ತ ಇದು
ಅಂದ್ರೆ ಒಂದ್ ಸ್ವಲ್ಪ ಹೆರ್ಚ್ಚದದ ಎಲ್ಲ ಅಂದ್ರೆ ಅದ್ನೆೆಲ್ಲ ತುರಿಬೇಕಲ್ಲ ಸ್ವಲ್ಪ ಆಗತ್ತೆ ನಮ್ಮಮ್ಮ ಏನಿಲ್ಲ ಒಂದ್ ದಿನ ಉಪ್ಪಿಟ್ಟು ಒಂದ್ ದಿನ ಅವ್ಲಕ್ಕಿ ಆತರ ಮಾಡಿ ಬೇಜಾರಾದಾಗ ಈ ಇದು ತಾಲಿಪಟ್ಟಂ
ಅಯ್ಯೋ ಗೆಳತಿ ನಮ್ ಕಡೆ ತಾಲಿ ಪೆಲ್ಲ ಮಾಡಲ್ಲ ಹೇಳದ ಬೇಜಾರಾಯತು ಅಂದ್ರೆ ಹೋಗದದು ಮಾಂಸದಂದಿ ಹೋಗೋದ್ದದು ಕೋಳಿ ಕರ್ಸೋದು ಕಖರ್ಚಾ ಖರ್ಚಾ ಅಂತ ಉಡಿಯೋದು ಚಕ ಚಕ ಅಂತ ಮಾಡೋದು ಪಟ್ಟ ಕಾಪಟ ಅಂತ ತ ತಿನ್ಕೊಳ್ಳೋದು
ಅಂದ್ರೆ ನಮ್ ಕಡೆ ನಾವ್ ಅದೆಲ್ಲ ತಿನ್ನಲ್ಲ ಅಲ್ಲ ಮಾಂಸಾಹಾರಿ ಅಂದ್ರೆ ನಾ್ ಮನೆಯಲ್ಲಿ ಮೊಟ್ಟೆಯಿಂದನೂ ಏನು ತಯಾರ್ಸಲ್ಲ
ಹೌದ ಗೆಳತಿ ಮೂಗಿಡತ್ತತಿ ಬಿಡು ನೀವು ತುಂಬಾ ಸಸ್ಯ ಹರಿದಿರಲ್ಲ ಮನೆ ಜನ ಯಾರು ತಿನ್ನಲ್ಲ ಆದ್ರೆ ನಿಮ್ಮ ಅಕ್ಕ ತಿಂತಿದ್ಲಲ್ಲಾ ಈಗ
ಅಂದ್ರೆ ಮನೇಲ್ ತಿನ್ನಲ್ಲ ಹೊರ್ಗಡೆ ಎಲ್ಲಾದೂ ಹ ಓದಾಗ್ತಿ ಮನೇಲಿ ತಿನ್ನಲ್ಲ ನೀನ್ ತಿಂದ್ರೆ ಮತ್ತೆ ಸ್ನಾನ ಮಾಡ್ಬಿಟ್ಟು ಒಳಗಡೆ ಬರ್ಬೇಕು
ಅದೇ ನಾನ್ ನೋಡಿದ್ದೆ ನಿಮ್ ತಮ್ಮ ಅವರು ಒಂದಿನ ಏನೋ ಒಂದು ವಿಡಿಯೋದಲ್ಲಿ ಆ ಹಾಕಿದ್ರು ಏನು ಹಾಕಿದ್ರು ಅದೇ ಮಾಮೂಲಿ ಗದ್ದೆ ಹತ್ರ ಹೋಗಿ ಏನೋ ಮಾಡ್ತಾರಂತಲ್ಲ ಅವರು ಚಿಕ್ಕನ್ ಎಲ್ಲ
ಇದ್ರೆ ಅಲ್ಲೇ ತಿಿಂದ್ ಬಂದ್ರೆ ನಡಿಯುತ್ತ ಮನೇಲ್ ಮಾಡಲ್ಲ
ಆಯ್ತ ಹ್ಮ ಸರಿ ಹೇಳ ಯುಗಾದಿ ಹಬ್ಬುದುದುು ಹೋಗಿದ್ದಲ್ಲ ಊರಿಗೆ ಏನೇನ ಸಮಾಚಾರ ಏನೇನ ಅದ್ರದ್ದದು ಪ್ರಾಮುಖ್ಯತೆ ಹಬ್ಬುದು ಎಲ್ಲಾ ಹೇಳ್ತಯ ಸ್ವಲ್ಪ ಏನೇನ್ ಮಾಡ್ತೀರಬಟ್ಟು
ಯುಗಾದಿ ಅಂತ ಅಂದ್ರೇನು ಅದು ನಮ್ಮ ಹಿಂದ್ ಅ ಹಿಂದೂ ಜನಗಳ ಪ್ರಕಾರ ನಮಗ್ ಹೊಸ ವರ್ಷ ಅದು ಅಂದ್ರೆ ಇವಾಗ ಆಂಗ್ಲರ್ ನಮಗ್ ಹೊಸ ವರ್ಷ ಅಂತೇಳಿ ಏನು ಜನವರಿ ಒಂದಕ್ ಹೊಸ ವರ್ಷ ಅಂದ್ರು ಅದು ಕ್ಯಾಲೆಂಡರ್ ಪ್ರಕಾರ ಹೊಸ ಹೊಸ ವರ್ಷ ಆದ್ರೆ ನಮ್ ಜನಕ್ಕೆ ಯುಗಾದಿ ಹೊಸ ವರ್ಷ ಯಾಕಂತಂದ್ರೆ ಅವಾಗೆಲ್ಲಾ ಪ್ರಕೃತಿಯಲ್ಲಿ ಎಲ್ಲಾ ಹೊಸದಾಗಿ ಹುಟ್ಟತಿರ್ತದ ಅಂದ್ರೆ ಇವಾಗೆಲ್ಲ ಅ ಏನ್ ಹಸಿರು ಎಲೆಗಳು
ಹ್ಮ ಗೆಳತಿ ಹ್ಮ ಗೆಳತ್ತ
ಸಿಗರ್ತಿರ್ತದ
ಹ್ಮ್ ಹೇಳತ್ತಿ
ಆಗ್ತಿರ್ತದ ಅದನ್ನು ನಾವು ಯುಗಾದಿ ಅಂತ ಹೊಸ ವರ್ಷ ಅಂತೇಳಿ ಆಚರಿಸ್ತ
ಹ್ಮ ಬೆಳತ್ತ
ಅಲ್ಲಿ ನಾವು ಯುಗಾದಿ ದಿವ್ಸ ನಮ್ಮ ಮನೇೆಯಲ್ಲಿ ಇದು ಏನದು ಏನೋ ಒಂದು
ಅಂದ್ರೆ ಪಾನ್ಕ ಅಂತಾರ ನಮ್ ಕಡೆ ನಿಮ್ ಕಡೆ ಏನಂತ ಅಣ್ಣೆಲ್ಲ
ನಾವವು ಅದಕ್ಕೆ ಬೇವು ಬೇವು ಅಂತೀವಿ
ದೇವು ಬೆಲ್ಲ ಯಾಕಕ್ ಮಾಡುತ್ತತಾ ಳತಿ ಇದು ಈವಗ ದೇವಲ್ಲ ಯಾಕೆ ಮಾಡೋದು
ಅಂದ್ರೆ ನಮ್ಮ ಜೀವನದಲ್ಲಿ ಕಹಿ ಮತ್ತೆ ಅಂದ್ರೆ ಕಷ್ಟ ಮತ್ತೆ ಸುಖ ಎರಡನ್ನು ನಾವು ಸ್ವೀಕಾರ ಮಾಡ್ಬೇಕು ಕಷ್ಟ ಬಂದಾಗ ಆ ಕಷ್ಟ ಬಂದಾಗ ಕುಗ್ಬಾರ್ದು ಸುಖ ಇದ್ದಾಗ ಹಿಗ್
ಹೌದ ಿಳತಿ
ಎರಡು ಎಷ್ಟೇ ಇದ್ರು ನಾವು ಒಂದೇ ರೀತಿಯಾಗಿ ಕಾಣಬೇಕು ಹಾ ನಾವ ಅವತ್ತು ಇದು ಮಾಡ್ತೀವಿ ಬೇವು ನಾವು ಬೇವಂ..
ಗೆಳತಿ ನಮ್ಮ ಅಮ್ಮ ಕರೆ ನಮ್ಮಮ್ಮ ಕರೆ ಮಾಡ್ತವ್ರೆ
ಹ ಸರಿ ಮತ್ತೆ ಮಾಡುವ
ಹಾ ಮಾಡ್ತೀನಿ